ಹಲೋ ಹಲೋ ಹಲೋ ನಮಸ್ಕಾರ
ನಮಸ್ಕಾರ ಆರಾಮಿದೀರಾ
ಹಾ ನೀವು
ಹಾ ನಾನ್ ಆರಾಮಿದ್ದೇನೆ ಊಟ ಆಯ್ತಾ
ಆಯ್ತು ನಿಮ್ದಾಯ್ತಾ ಟ್ಟ
ಹ್ಮ ಹಾ ನಂದಾಯ್ತು
ಹಲೋ
ನಿಮ
ಮಿಸ್ರ ಪ್ರತಿ ಬಾಧಕ
ನಿಮ್ಮ ಸ ಹೌದಾ
ಊಟ ಏಂತೀನ್ರಿ
ನಮಗ್ ಇವತ್ತು ಅನ್ನ ಸಾಂಬಾರ್ ಇಟ್ಟಿದ್ರು ನಿಮಗ
ನಾ ಮನಲಿ ಇರೋದು ಅಮ್ಮ ಮಾಡಿದ್ದ ಅಡಿಗೆ ನೀವು ಹಾಸ್ಟಲ್ಲಿ ಇರೋದಾ
ಹಾ ನಾನು ಆಷ ಇದು
ಓಹೋ
ಹ್ಮ್ ನೀವ ಏನ್ ಮಾಡ್ತಿದೀರಿ ಜಾಬ್ ಮಾಡ್ತಿದ್ದೀರಾ ಇಲ್ಲಾಂದ ಓದ್ತಿದ್ದೀರಾ
ಓದ್ತಾ ಇದ್ದೀವಿ
ಹೌದಾ ಅಂದೆ ಮನೆಯಿಂದ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಹ ಸಿಕ್ತಿದ್ದೇರಾ
ಹಾ ಅಪ್ ಆಂಡ್ ಡೌನ್ ಮಾಡ್ಕೊಂಡಿದ್ದೀವಿ
ಹೌದಾ ಏನ್ ಓದತಿದ್ದೀರಿ ನೀವು
ನಾವು ಬಿ ಎಸ್ಸಿ ಮಾಡಿದ್ದೀವಿ
ಬಿ ಎಸ್ ಸಿ ಮಾಡ್ತಿದ್ದೀರಾ ಹೆಂಗ ನಿಮ್ ಕಾಲೇಜ್ ಲೈಫ್ ನಿಮ್ ಫ್ರೆಂಡ್ಸ್
ಚೆನ್ನಾಗಿದೆ ಬಂಕ್ ಹಾಕೋದು ಟ್ರಿಪ್ ಹೋಗೋದು ನಾವು ಅಷ್ಟೇ
ಹೌದಾ ಯಾಕೆ ಪ್ರವಾಸನ ಜಾಸ್ತಿ ಇಷ್ಟಲ್ಲ ಅಡ್ಡಾಡೋದು
ಹ್ಮ್ ಜಾಸ್ತಿ ಇಷ್ಟ
ಹೌದಾ
ಹಾ ನಿಮ್ಗೆ ಯಾಕೆ ಇಷ್ಟ ಇಲ್ವಾ ನಿಮ್ಗೆ
ನನ್ಗೆ ಇಷ್ಟ ನನಗ್ ಏನಾದ್ ಸುಟ್ಟಿ ಅನೋ ಸಿಕ್ಕಿದ್ರೆ ಮನಗ್ ಹೋಗೋದು ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು ಇದೇ ಮಾಡೋದು ಹ್ಮ್
ಮತ್ತೆ ಏನ್ ಸಮಾಚಾರ
ಮತ್ತೆ ನೀವ್ ಹೇಳ್ಬೇಕು ನಿಮ್ ಕಡೆ ಹಬ್ಬಾಗೆಲ್ಲಾ ಆಚರಿಸ್ತಾರಾ
ಹ್ಮ್ ಆಚಸ್ವಿ ನೀವ್ ಆಚಿಸ್ತೀರಾ ಯಾವ ಆಚಿಸ್ತೀರಾ ನೀವು
ನಾವ ಎಲ್ಲಾ ಹಬ್ಬಲ್ಲೂ ಆಚರಿಸ್ತೀವಿ ಬಟ್ ಜಾಸ್ತಿ ಜೋರಾಗಿ ಮಾಡೋದು ಸಂಕ್ರಾಂತಿ ದೀಪಾವಳಿ ಅಂತ
ಸಂಕ್ರಾಂತಿ ಎಲ್ಲ ಜೋರಾಗಿ ಮಾಡ್ತೀರಾ ನೀವು
ಹಾ ಜಾಸ್ತಿ ಜೋರಾಗಿ ಮಾಡ್ತೀವಿ ನಾವು ಅದೇ ನಮಗ ಫಸ್ಟ್ ಬರೋದು ಹಬ್ಬ ನಮ್ಗ್ ಸಂಕ್ರಾಂತಿ ಅದೇ ಜೋರಾಗಿ ಮಾಡ್ತೀವಿ ನಾವು ಹ್ಮ್ ನೀವ್ ಆಚರಿಸತೀರಾ
ಹ್ಮ್ ನಾವು ಸಂಕ್ರಾಂತಿ ಎಲ್ಲ ಜೋರಾಗಿ ಆಚರಿಸಲ್ಲ
ಹ್ಮ್
ನಾವು ಜಾಸ್ತಿ ಗಣಪ ಹಬ್ಬ ಗಣೇಶ ಹಬ್ಬ ಮತ್ತೆ ದೀಪ ಹೋಳಿ ಜಾಸ್ತಿ ಜೋರಾಗಸ್ತಿ
ಹೌದಾ ಹೆಂಗ್ ಆಚರಿಸಸ್ತೀರಿ ನೀನು ಗಣೇಶ ಹಬ್ಬನ
ಗಣೇಶ ಹಬ್ಬನ ಐ ದಿನ ಮನೇಲಿ ಆ ಮಂಟಪ ಎಲ್ಲ ತಂದ್ಬಿಟ್ರೆ ಎ ತಗೊಂಡ್ ಬಂದು ಗಣೇಶನ ಡೈಲಿ ಪೂಜೆ ಮಾಡ್ತೇವಿ
ಹೌದಾ
ಅದಕ್ಕೆ ಮತ್ತೆ ಡೇಲಿ ಒಂದೊಂದ್ ತರ ಅಡಗೆ ಅಂದ್ರೆ ಬಾನ ಅಂತ ಹೇಳ್ತವಿ ಯಲ ದೇವ್ರಿಗೆ ಪ್ರಸಾದ ತರ ಅದುಡ್ಡೇ ದಿನ ನೈವಿದ್ಯ
ಹಾ
ಅದು ಇದೆ ಡೇ ದಿನ ಒಂದೊಂದು ಇಡ್ಬೇಕು
ಓಕೆ ಐದ್ ದಿನಾನೂ ಬೇರೆ ಬೇರೆ ಪ್ರಸಾದ ಇಡ್ತೀರಾ
ಹಾ
ಹ್ಮ್ ಏನ್ವ್ ಫುಲ್ ಜೋರಾಗಿ ಎಂಜಾಯ್ ಮಾಡ್ತೀರಾ ಗಣೇಶ್ ಹಬ್ಬಾಗ
ಹ್ಮ್ ಈ ಸತಿ ಹಾಸ್ಟ ಇಕ್ಕಿದ್ರು ಅಂದ್ರೆ ನಮ್ ಕಾಲೇಜ ಅಲ್ಲಿ
ಹೌದಾ
ಹ ಫುಲ್ ಚೆನ್ನಾಗಿತ್ತು ಫುಲ್ ಜೋರಾಗಿ ಮಾಡುದು್ ಮೂರ್ ದಿನ ಇಕಿ
ಹ್ಮ
ಫ್ರೈಡೆ ಅಂತ ಫ್ರೈಡ ಹಾ ಸರಿ ಸರಿ
ಹಲೋ
ಹಾ ಹೇಳಿ
ಹ್ಮ್ ಹೇಳಿ ಏನೇ ಹೇಳ್ತಿದ್ದೀರಲ್ಲಾ ಗಣೇಶ್ ಹಬ್ಬ ಕಾಲೇಜನಲ್ಲೇ ಮಾಡಿದ್ರಂತ
ಹಾ ಫುಲ್ ಜೋರಾಗಿ ಮಾಡಿದ್ರು ಮೂರ್ ದಿನ ಎಕ್ಕಿದ್ರು ಕಲ್ಸೋ ಟೈಮ್ ಅಲ್ಲ ಎಲ್ಲ ನಮ್ಗೆ ಒಂಥರ ಬೇಜಾರಯ್ತ ಅಂದ್ರೆ ಫುಲ್ಲು ಅದು ಮುಂದೆೇ ಕುೂತ್ಕೊಳ್ತಾ ಇದ್ವಿ
ಹೌದಾ ಓಕೆ
ಕಳ್ಸೋ ಟೈಮಲ್ಲಿ ನಮ ಕಾಲೇಜು ಫುಲ್ ಜೋರಾಗಿ ಕಳಿಸಕೊಟ್ರು ಮಳೆ ಬೇರೆ ಬಂದಿರ್ತವತ್ತು
ಓಕೆ ನಿಮ್ಮ ಜನಗೆ ನೀವ ಹೋಗಿಲ್ಲಾ ಅವತ್ತು
ಹ್ಮ್ ಇಲ್ಲ ಹೋಗ್ಲಿಲ್ಲ ಮಳೆಲ್ಲಾ ಬಂದಿತ್ತಲ್ಲ ಬರೀ ಬಾಯ್ಸ್ ಅಷ್ಟೇ ಹೋದ್ರು ಅ
ಹ್ಮ್
ಫೋನ್ ಕೊಡ್ಪಾ ಅ
ಮತ್ತೆ ಇನ್ನೇನೊಬ್ಬ ಆಚರಿಸಸ್ತೀರಿ ನೀವು ಗಣೇಶ ಹಬ್ಬಾಗ ಮೇಲೆ
ಗಣೇಶಬ ಮತ್ತೆ ದೀಪಾವಳಿ ಮಾಡ್ತೀವಿ
ಹೌದಾ ದೀಪಾವಳಿ ಹೆಂಗ ಮಾಡ್ತೀರಬ್ಬಾ ನೀವು
ಅದು ಕ ದೀಪಾವಳಿ ಸುಮ್ನೆ ಹಂಗೆ ಏನಿಲ್ಲ ಲಕ್ಷ್ಮೀ ಪೂಜೆ ಮಾಡ್ಬಿಟ್ಟು ಪಟಾಕಿ ಎಲ್ಲ ಹೊಡಿತ ಮತ್ತೆ ಚೆನ್ನಾಗಿ ಒಬ್ಬಟ್ಟು ಊಟ ಎಲ್ಲ ಮಾಡ್ಸತಿರ್ತಾರೆ ಮನೆಯಲ್ಲಿ
ಹೌದಾ ನಿಮಗ್ ಒಬ್ಬಕ್ಟ್ಟು ಮಾಡಕ್ ಬರ್ತೈತ
ಯ ಮಷೀನ್ ಆ
ನಿಮ್ಗ ಒಬ್ಬಟ್ಟು ಮಾಡಕ್ ಬರ್ತೈತ
ಇಲ್ಲ ಇಲ್ಲ ಅಮ್ಮ ಮಾಡ್ತಾರೆ
ಹೌದಾ
ಹಾ ನಿಮ್ಗೆಲ್ಲ ಅಡ್ಗೆ ಮಾಡಕ್ ಬರುತ್ತಾ
ಹಾ ನನ್ಗ್ ಮಾಡಕ್ ಬರ್ತೈತಿ ಅಂದ್ರೆ ನಾನನ್ ಒಂದೊಂದ್ಸತಿ ಮನೆಯಲ್ಲೇ ಇರೋದು ಅಮ್ಮ ಅವರು ಇಲ್ಲಂದ ಹಾ ಕಲ್ತಿದ್ದೆ
ಹ ಹಾ
ಇರಲ್ಲ ನನಗೂ ಯಾರು ತಗೊೊಂಡ್ ಬರೋದು ಇರಲ್ಲ ಫುಡ್ ಅದಕ್ಕೋಸ್ಕರ ಕಲ್ತಿದೆ ನಾನು
ಓಹೋ ಹಂಗೆ ಹೆಂಗಗೆ ಮಾಡ್ತೀರಾ ನೀವು ಒೋಗಬ್್ಬಿಟ್ಟು ಹೇಳ್ತೀರಾ ಸ್ವಲ್ಪ
ನನ್ಗ್ ಒಬ್ಬಟ್ಟು ಮಾಡಕ್ ಬರಲ್ಲ ಬಟ್ ಫುಡ್ ಐಟಮ್ಸ್ ಮಾಡಕ್ ಬರ್ತತ ಅಷ್ಟೆ ಇಲ್ಲ ಮ್ಯಾಗಿ ಮತ್ತೆ ಫ್ರೈಡ್ ರೈಸ್ ಐಟಮ್ಸ್ ಎಲ್ಲ ಬರ್ತಾವ ಚಿಕೆನು ಚಿಕನ್ ರೈಸ್ ಫ್ರೈಡ್ ರೈಸ್
ಮಾಂಸಹಾರಿನ ನೀವು
ಹೌದು ನೀವಲ್ಲಾ
ಇಲ್ಲ ಇಲ್ಲ ನಾವು ತಿನ್ನಲ್ಲ ಅದೆಲ್ಲ
ಹೌದಾ ಮೊಟ್ಟೆನ ದಿನಲ್ಲ
ಇಲ್ಲ ಇಲ್ಲ ಫುಲ್ಲ ಪ್ಯೂರ್ ಫುಲ್ ಸಸ್ಯಾಹಾರಿ ನಾವು
ಮ ಸಾರಿಲ್ಲ
ಹಾ
ಹ್ಮ್ ನಿಮ ಪ್ರಕಾರ ಇದು ಎಗ್ ವೆಜ್ ನಾನ್ ವೆಜ್
ಗೊತ್ತಿಲ್ಲ ಸ್ವಲ್ಪ ಜನ ವೆಜ್ ಅಂತಾರೆ ಸ್ವಲ್ಪ ಜನ ನಾನ್ ವೆಜ್ ಅಂತಾರೆ ನಮ್ಮ್ ಮನಲೆೆಲ್ಲ ತಿನ್ನಂಗಿಲ್ಲ ಅಂತ ಹೇಳ್ತಾರೆ ಅ ್ಕ ನಾವು ಕೂಡ ತಿಿಂದಿಲ್ಲ
ಹೌದಾ
ಹಾ
ಇನ್ನ ಎಲ್ಲಿಗ ಹೋಗಿಲ್ಲ ನೀವು ಪ್ರವಾಸಗ
ನಾವು ಹೋಗಿದ್ವಿ ನಾವು ಅಂಬೋಲಿ ಹೋಗಿದ್ವಿ ಮಹಾರಾಷ್ಟ್ರ ಹತ್ರ
ಹೌದಾ ಮಹಾರಾಷ್ಟ್ರ ನಿಮ್ ಕಡೆ ಹತ್ತೀರ ಅಲ್ಲ ಅದ ಇರದು ಮಹಾರಾಷ್ಟ್ರ ಹೌದಾ ಹೆಂಗಾಗಿದೆ ನಿಮ್ದು ಪ್ರವಾಸ ಮಹಾರಾಷ್ಟ್ರಗ ಚೆನ್ನಾಗಗಿದನಾ
ಹ ನಾವೆಲ್ಲಾ ನಮ್ಮ್ ಫ್ರೆಂಡ್ಸ್ ಎಲ್ಲಾ ಗೆಳತಿಯರೆಲ್ಲ ಸೇರಿ ಹೋಗಿದ್ವಿ
ಹೌದಾ ಹೆಂಗಾಗಿದೆ
ಚಂದ ಅಂದ್ರೆ ನಾವ್ ಇಲ್ಲಿಂದ ನಮ್ಮ್ ಮನೆಯಿಂದ ಸನೀಪಲ್ವಾ
ಹ
ಮನೆಯಿಂದಾನೇ ಗಾಡಿ ತಗೊಂಡು ಒಂದ್ ಗಾಡಿ ಮಾಡ್ಕೊಂಡ್ ಹೋಗಿದ್ವಿ
ಹೌದಾ
ಬೆಳಗ್ಗೆ ಇದ್ವಿ ಒಂದು ನೈನ್ ಓ ಕ್ಲಾಕ್ ಎಲ್ಲ ಅಲ್ಲಿ ರೀಚ್ ಆಗಿದ್ವಿ ವಾಟರ್ ಫಾಲ್ಸ್ ಸಕ್ಕತ್ತಾಗಿತ್ತು.
ಹೌದಾ ಮತ್ತೆ ಒಂದ್ಸತಿ ನ್ಯೂಸ್ನಲ್ಲಿ ಬಂತ. ಇತ್ತು ಅಂಬಲಿ ಫಾಲ್ಸ್ಗಾಗ ಬಿಟ್ಟಿಲ್ಲ ಅಂತ ಮೇಲಗ ತಾನ ಕೆಳಗಿನಿಂದ ಅಷ್ಟೇ ನೋಡ ಅಂತ ಹೇಳಿದ್ರು ನಿಮಗ್ ಬಿಟ್ಟ ಬಿಟ್ಟಿದ್ರಾ ಮೇಲ್ ತಾನ.
ಹ್ಮ್ ಬಿಡಲ್ಲ ಅಂತ ಹೇಳಿದ್ರು ನಾವು ಸ್ವಲ್ಪ ಹಂಗೆ ಆ ದೂರಿಂದ ಬಂದಿರೋದು ಅದು ಇದು ಅಂತ ಹೇಳ. ಒಂದು ಮೇಲೆ ಹೋಗಿದ್ವಿ.
ನಮ್ಮ ಒಬ್ಬಳ ಫ್ರೆಂಡು ಅಲ್ಲಿ ಫೋಟೋ ತಕ್ಕೊಳಿಕೆ ಹೋಗಿ ಮೂರ್ ಸರ್ತಿ ಬಿದ್ಲು.
ಹೌದಾ
ಹಾ
ಈಗ ಆರಾಮ್ ಇದಲ್ಲಾ ಹುಡ್ಗಿ.
ಹಾ ಆರಾಮಾಗಿದ್ದಾಳೆ ಫೋಟೋ ಹುಚ್ಚಗಾಗಿ ಬಿದ್ದಿದ್ಲು.
ಹೌದಾ
ಹಾ ಮತ್ತೆ ಅಲ್ಲಿ ಒಂದು ಟೆಂಪ ಟೆಂಪಲ್ ಇದೆ ಶಿವದು ಅಂದ್ರೆ ಕಾಡ್ ಮಧ್ಯ ತರ ಇದೆ ಅಲ್ಲಿ ಅದ್ರ ಮುಂದೆ ನೀರ್ ಇದೆ. ಆಮೇಲೆ ಅಲ್ಲಿ ಜಾಸ್ತಿ ಫಾಲ್ಸ್ ಇದ್ದಾವೆ.
ಹೌದಾ
ಹಾ
ನಾವು ಹೋಗ್ಬೇಕಂತ ಅನ್ಕೊತಿದೀವಿ ಮಹಾರಾಷ್ಟ್ರಗ ಅಂದ್ರೆ ಆ ಕಡೆ ಜಾಸ್ತಿ ವಾಟರ್ ಫಾಲ್ಸ್ ಮತ್ ಟೆಂಪಲ್ಸ್ ಜಾಸ್ತಿ ಶಿವ ಟೆಂಪಲ್ಸ್ ಜಾಸ್ತಿ ಇರ್ತಾವಂತಲ್ಲಿ.
ಹ್ಮ ಹೌದಾ ನಾವು ಹೋಗಿದ್ವಿ ಒಂದೇ ಎರಡು ನೋಡ್ಕೊಂಡ್ ಬಂದ್ವಿ ಅಷ್ಟೇ ಆಮೇಲೆ ಸೊ ಫುಲ್ ಸಂಜೆ ಕತ್ಲಾಗಿ ಹೋಗಿತ್ತು.
ಹೌದಾ ನೀವ ಹೆಂಗ ಹೋಗಿದ್ದು. ನೀವು ಬಸ್ ನಲ್ಲಿ ಹೋಗಿದ್ರಾ ಇಲ್ಲಾಂದ್ರೆ ಟ್ರೈನ್.
ನಾವು ನಮ್ಮುರಿಂದ ಸನಿಪ ಅಲ್ವ ಗಾಡಿ ಮಾಡ್ ಕೊಂಡ ಹೋಗಿದ್ವಿ ನಾವು ಮನೆಯಿಂದಾನೇ ಹ.
ಎಲ್ಲಾ ಚೆನ್ನಾಗ ಆಯ್ತು ಮತ್ತ.
ಹ ಚೆನ್ನಾಗಿತ್ತು.
ಹ್ಮ್ ಮತ್ತೆ ಈಗ ಎಲ್ಗಾದ್ರೂ ಹೋಗ್ಬೇಕ ಅನ್ಕಂತಿದ್ದೀರಾ ಆಮೇಲೆ ಎಕ್ಸಾಮ್ಸ್ ಆದ್ಮೇಲೆ.
ಹ ದೂದ ಸಾಗರ್ ಮತ್ತೆ ಗೋವಾ ಅಂತ ಪ್ಲಾನ್ ಮಾಡಿದ್ದೀವಿ ನೀವು.
ನಾವು ಇನ್ನ ಇಲ್ಲ ಬಟ್ ನಮ್ ಫ್ರೆಂಡ್ಸ್ ಎಲ್ತಿದಾರ ವೈಜಾಗ್ ಇಲ್ಲಾಂದ್ರೆ ಗೋಕರ್ನ ಹೋಗೋಣ ಅಂತ.
ಓಹ ಅದು ಚೆನ್ನಾಗಿದೆ ಪ್ಲೇಸ್ ಹೋಗ್ ಬನ್ನಿ.
ಹ ಹೌದು ಗೋಕರ್ರಣನ ಆಲ್ರೆಡಿ ಒಂದ್ಸತಿ ಹೋಗ್ ಬಂದಿದೆ ಮತ್ತೆ ಕರಿತಿದರ ಹೋಗ್ಬೇಕು. ಒಂದ್ ಸ್ವಲ್ಪ ಆ ಕಡೆನ ನೋಡು
ಹಾ ಹಾ ಹೌದೌದು ನೋಡ್ಕೊಂಡ್ ಬನ್ನಿ.
ಹ್ಮ್ ಮತ್ತೆ.
ಮತ್ತೆ ಹೇಳ್ಬೇಕ್ ಮನೇಲೆೆಲ್ಲಾ ಚೆನ್ನಾಗಿದರ ಎಷ್ಟ್ ಜನ ಇರೋದು ನಿಮ್ ಮನೆಲೆೆಲ್ಲಾ.
ನಮ್ಮ ಮನೆಯಲ್ಲಿ ಆರ್ ಜನ.
ಹಾ ದೊಡ್ ಫ್ಯಾಮಿಲಿನ ನಿಮ್ದು. ಹ್ಮ್ ಹ್ಮ್ ಮತ್ತೆ ಕಾಲೇಜ್ ಲೆಲ್ಲ ಹೆಂಗಿದೆ ಹಾಸ್ಟಲ್ಲ ಚನ್ನಾಗಿದೆಯ ಫ್ರೆಂಡ್ಸ್ ಎಲ್ಲ ಚೆಗಿದಿದ್ದಾರ ಹಾಸ್ಟೆಲ್ ಅಲ್ಲಿ.
ನಾನು ನಮ್ಮ ಅಕ್ಕವರಿಬ್ಬರು ಇರ್ತೀಿ ನಮ್ಮ ಮನೆಯಲ್ಲಿ. ಮತ್ತ ಅಮ್ಮ ಅಪ್ಪ ಇರ್ತಾರ ಅಷ್ಟೆ ನೀವೆ ಎಷ್ಟು ಜನ ಇರೋದು. ಹೌದಾ
ಮತ್ತೆ ಏನ್ ಸಮಾಚಾರ
ಹಲೋ ಹಲೋ
ಹಾ ಹೇಳ್ರಿ ಮತ್ತೆ ಇನ್ನ ಏನ್ ಮಾಡ್ತಿದ್ದೀರಿ ಹಾ ಕೇಳಸ್ತಿದೆ.
ಹ್ಮ್ ಏನಿಲ್ಲ ಹಂಗೆ ಸುಮ್ನೆ ಇವತ್ ಐಪಿಎಲ್ ಇದೆಯಲ್ಲಾ.
ಹೌದಾ ನಿಮ್ಗೆ ಯಾವ ಟೀಮ ಅಂದ್ರೆ ಇಷ್ಟಾ
ನಮ್ಗೆ ಆರ್ ಸಿ ಬಿ ಅಂದ್ರೆ ಇಷ್ಟ ನಿಮ್ಗೆ.
ನಮಗ ಆಚೆ ಬಂದ ಇಷ್ಟ ನಾವ್ ಬೆಂಗ್ಗಳೂರ್ನಿಂದ ಸೊ
ಹ್ಮ್ ಆಲ್ಮೋಸ್ಟ್ ಎಲ್ಲರಿಗೂ ಆರ್ ಸಿಬಿನೇ ಇಷ್ಟ.
ಹೌದು.
ಅದ್ರಲ್ಲಿ ವಿರಾಟ್ ಅಂದ್ರೆ ಎಲ್ರಿಗೂ ಅರ್ಧ ಹುಚ್ಚು ಹಾ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ನೀವು ಇವತ್ತು ಐ ಪಿ ಎಲ್.
ಹಾ ನೋಡ್ತಿದ್ದೀವಿ ನೀವು.
ನಾವು ನೋಡ್ತಾ ಇದ್ದೀವಿ.
ಹೌದಾ ಮತ್ತೆ ನಿಮಗ್ ಅಡ್ಗೆ ಎಲ್ಲ ಮಾಡಕ್ ಬರ್ತಾಯ್ತಾ.
ಬರುತ್ತೆ ಸ್ವಲ್ಪ ಸ್ವಲ್ಪ ಅವಾಗವಾಗ ರೈಸು ಎಲ್ಲ ಟಮೊಟೊ ಭಾತ್ ಮಾಡ್ಕೊಂಡ್ ಮ್ಯಾಗಿ ಮಾಡ್ಕೊಂಡ ತಿಂತೀವಿ ಅಷ್ಟ್.
ನಿಮ್ಗ ರೊಟ್ಟಿ ಚಪಾತಿ ಇವೆಲ್ಲಾ ಮಾಡಕ್ ಬರ್ತೈತ.
ಇಲ್ಲ ಇಲ್ಲ ಮಾಡಕ್ ಬರಲ್ಲ ಚಪಾತಿ ಮಾಡ್ತೀವಿ ಬಟ್ ಶೆ ಶೇಪ್ ಇರಲ್ಲ ಅದಕ್ಕೆ...
ಹೌದಾ ನಿಮ್ಗೆ ಯಾವ್ದಂದ್ರ ಇಷ್ಟ ಜಾಸ್ತಿ ತಿಂಡಿನಲ್ಲಿ.
ಟಿ ಅಂದ್ರೆ ಇಷ್ಟಾ
ಮತ್ತೆ ರೊಟ್ಟಿ ಮಾಡಕ್ ಬರ್ತತಾ
ಇಲ್ಲ ಇಲ್ಲ ಮಾಡಕ್ ಬರಲ್ಲ
ಹೌದಾ
ಆಯ್ತು ತಗೊಳ್ಳಿ ಮತ್ತೆ ನೀವು ಫ್ರೀ ಇದ್ದಾಗ ಕಾಲ್ ಮಾಡಿ.
ಹಾ ಸರಿ ಆದ್ರೆ ಹ್ಮ್
ಹಾ